ವ ಹಾ ಹೇಳಿ ಏನ್ ಮಾಡ್ತಿದ್ದ್
ಪಾತ್ರೆ ತೊಳಿತಿದನ್ ಕನ್ರೀ
ಹೌದಾ ಇವಾಗ್ಯಾಕೆ
ಏ ಊಟ ಮಾಡಿದ್ನಾ ಅದ ಬೆಳಗ್ಗೆ ಟಿಪ್ಫನ್ ತಿಂದಿದ್‌ಕ್ಕೆ ಹೋಗಿರಲಿಲ್ಲ.
ಏನ್ ತಿಂಡಿ?
ಉಪಿತ್ ಉಪಿಚ್
ಓ ಪಿಜಿ ಉಪ್ಪಿಟ್ಟ ಹೆಂಗಿತ್ತು?
ಏ ಹಂಗೆ
ಯಾಕೆ ಹಂಗೆ ಅಂದ್ರೆ ಚೆನ್ನಾಗಿರಲ್ವಾ.
ಏನ್ ಚೆನ್ನಾಗಿರಲ್ಲ ಆದ್ರೂ ಅದಲ್ಲ ತಿ
ಎಲ್ಲಿ ಇದ್ದೀರಾ ಇವಾಗ
ಪಿ ಜಿ ಲೆ ಇದೀನಿ
ಊರಿಗೆ ಹೋಗಲ್ವಾ ಮತ್ತೆ
ಹೋಗ್ತೀನಿ ಸಾಯಂಕಾಲ
ಯಾಕೆ ಇವಾಗ ಏನಕ್ಕೆೆ
ಈಗೇನುಕ್ಕೆ ಅಂದ್ರೆ
ಊರಿಗೆ ಇವಾಗ ಏನಿಕ್ ಹೋಗ್ತಿದೀರ ಏನ್ ಕೆಲ್ಸ ಇದೆ ಅಂತ
ಊರಿಗೆ ನಾನು ಧರ್ಮಸ್ಥಳಕ್ಕೆ ಹೋಗ್ಬೇಕ್ರಿ ಹೆ
ಓ ಏನ್ ಏನ್ ವಿಶೇಷ
ಹ್ಮ ನನ್ ತಮ್ಮಂದು ಮುಡಿ ಕೊಡ್ಬೇಕಿತ್ತು
ಅಂದ್ರೆ
ಆ ಇದು ಪುದಿ ತಗಸ್ಬೇಕಿತ್ತು
ಇವಾಗ್ ಏನಕ್ಕೆ ಏನಾದರು ಬೇಡ್ಕೊಂಡಿದ್ರಾ
ಹೌದು
ಮತ್ತೆ ಯಾವಾಗ ಹೋಗ್ತೀರಾ
ಹ್ಮ ನಾವು ಶನಿವಾರ ಬೆಳಗ್ಗೆ ಹೋಗ್ತೀನಿ
ಓ ಬರೋದು
ಬರೋದು ಶ ಬಾ ಸೋಮವಾರ ಬರ್ತೀನಿ
ಹ್ಮ್ ಮತ್ತೇನ್ ಸಮಾಚಾರ ಹೆಂಗ್ ನಡೀತಿಧೇ ಕೆಲ್ಸ ಎಲ್ಲಾ
ಏನೋ ಹೆಂಗೆ ಕಣ್ರಿ ನಿಮ್ದ್ ಹೆಂಗ್ ಅಡಿತೈತೆ
ನಮ್ದ ಏನ ಇಲ್ರಿ ನಮ್ದ ಓದದು ಎಕ್ಸಾಮ್ ಆಯ್ತು ಇವಾಗ ಕಾಲಿ ಇದೀವಿ ನೋಡಿ ಪಿಜಿಲಿ
ನಮ್ದು ನಾವು ಓದ್ತಿದೀವಿ
ಓ ಏನ್ ಓದ್ತಿದ್ದೀರಾ
ನಾನು ಯು ಪಿ ಎಸ್ ಸಿ ಪ್ರಿಪೇರ್ ಆಗ್ತಿದ್ದೀನಿ
ಯಾವಾಗಿಂದ ನಂಗ ಗೊತ್ತಿರಂಗ ನೀವ ಕೆಲ್ಸ ಮಾಡ್ತಿದ್ರಲ್ಲ ಬಿಟ್ರ
ಏ ಇಲ್ಲ ಕನ್ರೀ ಅದಾಕೋ ಸೆಟ್ ಆಗ್ಲಿಲ್ಲ ಬಿಟ್ಬಿಟ್ಟೆ
ಯಾಕ್ರಿ ಇವಾಗ ಎಲ್ಲರೂ ಕೆಲ್ಸ ಹುಡ್ಕಕ ಕಷ್ಟ ಪಡ್ತೀರ ನೀವ್ ಸಿಕ್ಕಿದ್ ಬಿಟ್ಟಿರಲ್ಲ
ಏನಂತ ಅಂದೆ ಸರಿ ಹೋಗ್ಲಿಲ್ಲ ಬಿಟ್ಬಿಟ್ಟೆ
ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಎಲ್ಲದಕ್ಕೂ ಹೆಂಗ್ ಬಿಟ್ ಬಿಟ್ರೆ ಮುಂದೆ ಯಾವಾಗ ಸಿಗುತ್ತೋ ಏನೋ ಅಂತ ಮತ್ತೆ ಮೊನ್ನೆ ಎಕ್ಸಾಮ್ ಬರದ್ರ ಯು ಪಿ ಸಿ ಓದ್ತಿದೀನಿ ಅಂದ್ರಲ್ಲಾ
ಹಾ ಬರ್ದೇರೀ ಒನ್ ಸ್ವಲ್ಪ ಟಫ್ ಇತ್ರೀ
ಅಯ್ಯೋ ಏನ್ ಕೇಳ್ತೀರಾ ನಿಮಗ್ ಟಫ್ ಆಯ್ತಾ ಎಷ್ಟ ವರ್ಷ
ನಾನು ಸುಮಾರು ಒಂದ್ ಐದಾರು ವರ್ಷ ಆಗ್ತಲ್ಲದಕ್ಕಿಡ್ದು
ಐದ್ಆರ್ ವರ್ಷದಿಂದ ಇದ ಎಷ್ಟನೇ ಅಟೆಂಟ್ ಕೊಟ್ರಿ
ಇದು ಮ ಮೂನ್ನೇ ಅಟ್ಟೆಂಟು
ಮೂರ್ನೇ ಅಟೆಂಟ್ ಒಂದು ಆಗಿಲ್ವ ಇನ್ನ ಫ್ರಿಲಿಮ್ಸು
ಪ್ರಿಲಿಮ್ಸ್ ಕ್ಲಿಯರ್ ಆಗೈತಿ ಈಗ ಮೆನ್ಸಿಗ ಮೆನ್ಸಗೆ ಬರಿಬೇಕ್ರಿ
ಯಾವಾಗ ಆ್ತ ಮತ್ ಇವಾಗ್ತ್ ಫಿಲಿಮ್ಸ್ ಬರ್ದಿನ ಅಂದ್ರಲ್ಲ ಮೇನ್ಸ್ ಹೆಂಗ ಇನ ರಿಸಲ್ಟೇ ಬಿಟ್ಟಿಲ್ಲ ಅಲ್ಲಾ
ಇಲ್ಲ ಕಂಡ್ರೆ ಅದು ಫಿಲಿಮ್ಸ ಲಾಸ್ಟ್ ಟೈಮ್ ಒಂದ್ ಮಾರ್ಕ್ಸ್ ನಗ ಹೋಗಿತ್ತು
ಹಾ ಈ ಸತಿ
ಈಸತಿ ಅಧಿಕ ಬರದಿಲ್ಲ
ಈ ಸತಿ ಯಾವ್ದ್ ಬರ್ದ್ರಿ ಮೇನ್ಸ್ ಬರ್ದ್ರ ಫಿಲಿಮ್ಸ್
ಪ್ರಿಲಿಮ್ಸ್ ಪ್ರಿಲಿಮ್ಸ್ ಒಂದ ಹೋಗಿತ್ತುದ್ನಲ್ಲ
ಹಾ ಅದಕ್ಕೆ ಮತ್ತೆ ಬರದ್ರ
ಆಗತ್ತ ಅನ ಕಾಣಫಿಡೆನ್ಸ್
ಆಗತ್ತಾ ಈ ಸತಿ
ಹ್ಮ್ ಪಕ್ಕ ಆಗುತ್ತೆ
ಮೇನ್ಸಿಗೆಲ್ಲ ಓದ್ಕೊಂಡಿರ ಪ್ರಿಪೇರ್ ಆಗಿರ ಚೆನ್ನಾಗಿ
ಹ್ಮ್ ಹಂದ ಮಾಡಿದ್ದನೆ
ಆಡ್ಕೊಳ್ರಿ ಚೆನ್ನಾಗ್ ಮಾಡ್ಕೊಳಿ ದೊಡ್ ಆಫೀಸ್ ಅದ ಸಹಾಯ ಆಗುತ್ತೆತ್ ತಾಡ್ರಿ ಏನಾದ್ರು ಚೆನ್ನಾಗಿ ಸ್ವಲ್ಪ ಹೂಞ ಅಂತೀರಾ
ಅಯ್ಯೋ ಏಂದ ಬೇಜಾರಾಗಬಿಟ್ಟೈತಿ ಓದಿ ಓದಿ ಆಯ್
ಯಾಕ್ರೀ ಯಾರ್ಕ ಸುತ್ತಾಡಕ್ ಹೋಗಿ ಸ್ವಲ್ಪ ಎಲ್ಲಾರೂ ಬರಿ ಓದೋದು ಅಂದ್ರೆ ಆಗಲ್ಲರಿೀ
ಎಲ್ಲಿ ಹೋಗದ್ರೆ ಸುತ್ತಡಕ್ಕೆ ಯಾರಿಲ್ಲ ಅಂದ ತಗ
ಫ್ರೆಂಡ್ಸ್ ಇದ್ದಾರಲ್ಲ ನಿಮ್ ಫ್ರೆಂಡ್ಸು ಯಾರ ಇಲ್ವಾ ರೂಮ್ ಅಲ್ಲಿ
ಎಲ್ಿದಾವ ಅಷ್ಟೇ ಅವು ಯಾವ್ದಕ್ಕೂ ಬೇಡವು
ಯಾಕ್ರಿ ಹಂಗಂತೀರಾ ಪಾಪಾ ಕೆ
ಬರಲ್ಲ ಅಂತ ಅ ಏನ್ ಕರ್ದ್ರಿ
ನೀವು ಕೇಳಿರಾ ಅವರಿಗೆ
ಹ್ಮ್ ಕೇಳನು
ಇಲ್ಲ ರೀ ನೀವು ಓದ್ತಿರ್ತಿೀರಲ್ಲ ಸುಮ್ನೆ ನಿಮ್ಗೆ ಡಿಸ್ಟರ್ಬ್ ಮಾಡ್ಬಾರ್ದು ಂತ ಬರಲ್ಲ ಅಂತಾರಷ್ಟೇ ಸುಮ್ನೆ ನಿಮ್ಮ ಓದಗ ಹಾಳಾದ್ರೆ ಅಂತ
ಹ್ಮ್ ಹೌದು
ಹ್ಮ್
ಬಟ್ ಏನ್ ಮಾಡದ್ರಿ ನಿಷ್ಟೇ ಅಲ್ವಾ ಕುಳಿದ್ರು ಅಷ್ಟೇ ಕೊನೆಗೆ ಮೊಸರು ತಿಕ್ಕೋದಂತೂ ತಪ್ಪಲ್ಲ
ಇದ್ದದೆೇ ಬಿೀಡ್ರಿ ಮದ್ವೆ ಹೆಣ್ಮಕ್ಳ ಅಂದ್ರೆ ಅದೊಂದು ಇದ್ದದೆ ಲಾಸ್ಟ್ ಆಪ್ಷನ್ ಅದೇ ಅಲ್ವ ಲಾಷ್ಟು
ಹ್ಮ
ಮದ್ವೆ ಆಗ್ಬೇಕು ಮತ್ತೆ ನಿಮ್ದೆವಾಗ ಮದ್ವೆ ನೋಡ್ತಿದಾರ ಮನೇಲಿ
ಹ್ಮ್ ಮುಂದ ವರ್ಷ ಆಗಣ ಅಂತ
ಯಾಕ್ರ ಇಷ್ಟ ಬೇಗಾ
ಅಯ್ಯೋ ನಂಗಗೆ ಅಲ್ಗಡೆ ಇಪ್ಪತ್ತೆಂಟು ವರ್ಷ ಕಂಡ್ರಿ
ಅಯ್ಯೋ ಇನ್ನೊಂದ್ ಸ್ವಲ್ಪ ಎಂಜಾಯ್ ಮಾಡ್ರಿ ಯಾರ್ ಇಷ್ಟ ಜಲ್ದಿ ಹಳ್ಳಕ್ಕೆ ಬಿೀಳ್ತೀರಾ ಮದ್ವೆ ಅಂತ
ಏಜ ಬಾರಾ ಚಂದ್ರ
ಏ ಮದ್ವೆ ಆಗಿ ಏನ್ ಮಾಡೋದೈತ್ರಿ ಅದೇ ಕೆಲ್ಸ ಸಾಧೇ ನೋಡೋದು ಗಾಂಡ
ಮದ್ ಮಕ್ಕ
ಮತ್ತೇನ್ ಸಮಾಚಾರ
ನೀವ
ಯಾಕ್ರೀನ್ ಹಕ್ತರಾ ಹಂಗೆ
ನೀ ಹೇಳ್ತೀರಲ್ಲ ಮದ್ೆ ಆಗುಂತ ಅದಿಕ್ಕೆ
ಆಗು ಅನ್್ಲಿಲ್ಲ ರೀ ನಾನು ಬೇಡ ಅಂದೆ
ನೀವೇ ಹೇಳ್ರಿ ಹಂಗ ಅಲ್ರೆಡಿ ಇಪ್ಪತ್ತೆಂಟು ವಯಸ್ಸು ಇನ್ನು ಎಷ್ಟು
ಬಿಡ್ರಿ ಒಬ್ರ ಇ ಒಬ್ರ ಇರಿ
ಹ ನನ್ ತಮ್ಮಬ್ಬರ ಇದ್ದಾನೆ ಅವ್ನು ಇನ್ನೊಂದ್ ಎರಡ್ ವರ್ಷ ಬಂದ್ ಅವನಗೂ ಮದ್ವೆ ಮಾಡ್ಬೇಕು
ಹ್ಮ್ ನೀವು ಒಬ್ಬ್ರೇ ಇರ್ತೀನಂದ್ರರು ನಿಮ್ಮ ಅಪ್ಪ ಅಮ್ಮ ಬಿಡಲ್ಲ ಬಿ
ಹ್ಮ್ ಆಗ್ಲೇಬೇಕು
ಮತ್ತ ಇವಾಗ ಏನ್ ಬೇರೆ ಕೆಲ್ಸ ಇಲ್ ಟ್ರೈ ಮಾಡ್ತಿಲ್ವಾ
ಬೇರೆ ಕೆಲ್ಸ ಹುಡುಕ್ತಿದನ್ರರಿ ನೋಡ್ಬೇಕು
ಯಾವದ್ರಲ್ಲಿ ಹುಡುಕ್ತೀರಾ ಅಂದ್ರೆ ಇವಾಗ ನೀವು ಇವಾಗ ಅಪ್ಲೈ ಮಾಡ್ತೀನಿ ಅಂದ್ರೆ ಯಾವ್ದ
ನೌಕರಿ ನೌಕರಿ ಹುಡುಕ್ತೀನಿ
ಅಲ್ಲ ಅಂದ್ರೆ ನಿಮ್ಗೆ ಯಾವ ಬೇಕಾಗಿರುತ್ತೆ ರೋಲ್ ಅದನ್ನ ಅಪ್ಲೈ ಮಾಡಿ ಸರ್ಚ್ ಮಾಡ್ತೀರಾ ಹಂಗೆ
ಅವರು ರಿಕ್ುರಿಟರ್ನ್ನೊಂದ್ಸತಿ ಕಳಸ್ತಾರೆ ಇಂಟರ್ವ್ಯೂ ಶೆಡ್ಯೂಲ್ ಮಾಡ್ತಾರೆ ಇಂಟರ್ವ್ಯೂ ಪಾಸ್ ಆದ್ರರೆ ಕೆ
ಇಂಟರ್ವ್ಯೂ ಹೋಗಿ ಏನೇನ್ ಕ್ವಶನ್ ಕೇಳ್ತಾರಲ್ಲ ಅಂದ್ರೆ ಬೇಸಿಕ್ು
ಮಾಮೂಲಿ ಈಗ ಫ್ರೆಷರ್ಸ್ಾದ್ರ ಅಷ್ಟೇನ್ ಪುಷನ್ ಕೇಳಲ್ಲ ಬರೀ ಕಾನ್ಫಿಡೆನ್ಸ್ ನೋಡ್ತಾರೆ ಅವ್ರರು ಕಮ್ಯುನಿಕೇಶನ್ ಲೆವೆಲ್ ಅಷ್ಟೇ ನೋಡಿ
ಹಾ
ಈ ಊರ್ಗಾದ್ರೆ ಸ್ವಲ್ಪ ಜಾಸ್ತಿ ಮೂಡ್ತಾರೆ ಎಕ್ಸ್ಪೀರಿಯನ್ಸ್ಗಾದ್ರೆ
ಹ್ಮ ಹಾ
ಹ್ಮ ಎಕ್ಸ್ಪೀರಿಯನ್ಸ್ ಕಂಪಟ್ಗೆ ಸ್ವಲ್ಪ ಅವ್ರ ರೋಡ್ ಬಗ್ಗೆ ರೆಸ್ಪಾನ್ಸ್ ಸ್ವಲ್ಪ ಜಾಸ್ತಿ ಕೇಳ್ತಾರೆ ಕಂಡರು
ಕೆ ನೀವ್ ಕೊಟ್ಟಿರ ಇವಾಗ ಯಾವ್ದಾದ್ರು ಮತ್ತೆ ಬೇರೆ ಕಡೆ
ಹ್ಮ್ ಅದೇ ಗೊತ್ತಿಲ್ಲ ಇವಾಗೆಲ್ಲಾ ಕೆಲ್ಸ ಸಿಗದೆ ಕಷ್ಟ ಆಗ್ಬಿಟ್ಟೈತಲ್ಲ ಅ ನೋಡ್ಬೇಕು
ಹಕೋಗುತ್ತಾನೆ ಅದ್ ಅದ್ ಇಟ್ಕೊಂಡೆ ನೀವು ಬೇರೆ ಕಡೆ ಹುಡುಕ್ಬೇಕಿತ್ತು ಹಂಗಿದ್ರೆ
ನಿಗೆ ಸ್ವಲ್ಪ ಯಾಕೋದು ಇಷ್ಟ ಆಗ್ಲಿಲ್ಲ
ಅಯ್ಯೋ ನೀವು ಬೇರೆದ ಎಲ್ಲೂ ಸಿಗೋತನ ಅರು ಅಡ್ಜಸ್ಟ್ ಮಾಡ್ಕೊಂಡ್ ಮಾಡಿ ್ರೆ ಏನೋ ಒಂದ ಆಗೋದು ನಿಮ್ಗ ಒಂದ್ ತಿಂಗ್ ಶಲ್ರಿ ಯಾರು ಬರುದು ಮತ್ತೆ
ಏನು ನೋಡಂತ ತಾಳ್ರೀ ಹನರ್ಬರ್ದ
ನಮಗೂ ಸ್ವಲ್ಪ ಹುಡ್ಕ ಕೊಡ್ರಿ ನಾವು ಕೆಲ್ಸ ಹುಡುಕ್ತಾ ಇದ್ದೀವಿ ಸಿಕ್ತಿಲ್ಲ ಯಾವ್ದು
ನೀವೆ ಎಲ್ಲ ಗೌರ್ಮೆಂಟ್ ಆಫಿಷಿಯಲ್ಸ ಸುಮ್ಕಿರಿ
ಗೋರ್ಮೆಂಟ್ ಆಫಿಷಿಯಲ್ಸ್ ಅಂದ್ರೆ ರ ಇಲ್ಲೂ ಕಾಲ್ ಫರ್ಮ್ ಆಗ್ತಿಲ್ಲ ಏನ್ ನಿಮ್ಮಣಲ್ಲ ಎಕ್ಸಾಮ್ಸ್ ಯಾವವದು ನಮಗೂ ಸಾಕಾಗಗ್ಬಿಟ್ಟಿದ ಎಷ್ಟ ವರ್ಷ ಅಂತ ಕಾಯನ ಹೇಳ ಮೂರ್ ವರ್ಷ ಆಯ್ತಾವವಾಗಿಂದ ಓದಕತ್ತು ಒಂದು ಆಗ್ತಿಲ್ಲ ನಮ್ಗು ಮನೇೆಯಲ್ಲಿ ಕೇಳ್ತಿದ್ದಾರೆ ಏನ್ ಹೇಳಣ ಹೇಳಿಕ್ಕೆ ಒಂದ್ ಸ್ವಲ್ಪ ಕೆಲ್ಸ ಅದು ಮಾಡ್ಕೊಳೋಣ ಅಂತ
ಹ್ಮ್ ಹ್ಮ್
ಅದ್ಕ್ಕೆ ನಿಮ್ಗೆ ಯಾವ್ದಾರರು ಚೆನ್ನಾಗಿರೋದ ಸಿಕ್ಕ್ರಿ ಹೇಳಿ ನಮ್ಗೂ
ಹ್ಮ್ ಹ್ಮ್ ಎಜಿ ಸಾರ ನಿಮ್ ಫ್ರೆಂಡು ಅಕ್ಕ ಒಬರು ಇದ್ರಲ್ಲ
ಯಾರು
ಪಿಜಿ ಮುಗಿಸ್ಕೊಂಡು ಕರ್ಕೊಂಡ್ ಬಂದಿದ್ರಲ್ಲ
ಹ್ಮ್ ಹ್ಮ್
ಅವ್ರ ಏನ್ ಮಾಡ್ತಾರೆ
ಅವಳು ಇವಾಗ ಟೀಚಿಂಗ್ ಸೇರ್ಕೊಂಡಿದ್ದಾಳ ಅವಳ ಊರಲ್ಲಿ ಒನ್ ಟು ಫಿಫತ್ ಸ್ಟ್ಯಾಂಡರ್ಡ್ಗೆ ಸೈನ್ಸ ಸಬ್ಜೆಕ್ಟ್ಸ್ ಟೀಚಿಂಗ್ ಇವಾಗ ಜಾಯ್ನಿಂಗ್ ಇದೆ ಅವ್ರ್ದದು ನೆಕ್ಸ್ಟ್ ಮಂತ್ ಇಂದ
ನೀ ಕಂಪನಿಗೆಲ್ಲ ಹೋಗ್ತೀನಿದ್ರು ಅಲ್ವಾ
ಕಂಪ್ನಿಗೆ ಇಲ್ ಜಾಯಿನ್ ಆಗಿದ್ರು ಒ ಒಂದು ಎರಡ್ ತಿಂಗಳು ಮಾಡ್ ಹಕೊಂಡ್ ಅಕೊಂಡ್ಮೇಲೆ ಅವ್ರಗೂ ಕಷ್ಟ ಅನ್ ಅವದು ರಾತ್ರಿ ಕೆಲ್ಸ ನೈಟ್ ಶಿಫ್ಟ್ ಅವಳ್ದು ಕಷ್ಟ ಅನ್ಸಿ ಸುಮ್ನೆ ಬೇಡ ಅಂತ ಅಲ್ಲೇ ಊರಲ್ಲೇ ಇವಾಗ ಟೀಚಿಂಗ್ದ ಸರ್ಚ್ ಮಾಡ್ಕೊಂಡ್ ಅದನೇ ಹೋಗ್ತೀನಿ ಅಂತ ಹೇಳಿದಾಳೆ
ಸ್ವಲ್ಪ ದಿನ ಮಾಡಿ ಆಮೇಲೆ ಡೇಶಿಪ್ ತಗಬೋುದಿತ್ತಾ
ಅದ್ನೇ ತಗೊಂಡ್ಲಂಡು ಅವಳ ಬೇ ಅದೇ ಬ ಬೇಡ ನಂಗ ಆಗ್ತಿಲ್ಲ ಅನ್ನಕತ್ಲ ಮತ್ತ ಮತ್ತೆ ಬೇರೆ ಕಡೆ ಉಡ್ಕೊತೀನಿ ಅಂತ ಬಿಟ್ಬಿಟ್ಲ ಅವಳು
ಹ್ಮ್
ಅವಳಗೂ ಕಷ್ಟ ಆಯ್ತು ಅದ್ಕ್ಕೆ ಊರಲ್ಲ ಹೋಗಿ ಇವಾಗಲ್ಲೇ ಟೀಚಿಂಗ್ದ ನೋಡ್ಕೊಂಡ ಅವಳ ಪೇದೆ
ಹಾ
ಹ್ಮ್
ಹ್ಮ
ಮತ್ತೆ ಏನ್ ಮಾಡ್ತೀರಾ ಇವಾಗ
ಹ್ಮ ಏನ್ ಮಾಡ ನಿದ್ದೆ ಬತ ಇಕೊಂಡ್ರೆ ನಿದ್ದೆ ಮಾಡಿ ಅಂದ್ರ ಮಧ್ಯಾಹ್ ಮೇಲೆ ಎದ್ದ ಉಡ್ಬ
ಟ್ರೇನಿಗೆ ಹೋಗ್ತೀರಾ
ಹ್ಮ್
ಹ್ಮ್ ಸರಿ ಹುಷಾರಾಗ ಹೋಗಿ
ಹ್ಮ್ ಸರಿ ಆಯ್ತ
ಯಾವಾಗ ಶಿವ ರೀಚ್ ಆಗ್ತೀರಾ
ಹಾ
ರೀಚ್ ಯಾವಾಗ ಆಗ್ತೀರಾ
ರೀಚು ಎಂಟು ಗಂಟೆ ಆಗುತ್ತೆ
ಎಷ್ಟತಕ
ಎಂಟು ಗಂಟೆ
ಹೌದು ಅಲ್ ಕರ ಯಾಕ ಬರ್ತಾರಾ
ಹಾ ನನ್ ತಮ್ಮ ಇದೇನಲ್ಲ
ಕೆ ಸರಿ ಬಿಡ್ರಿ ಮತ್ತೆ ಮಾಡಣ
ಓಕೆ ಓಕೆ ಬಾಯ್
ಬಾಯ್